ಹ್ಮ್ ಏನ್ ಮಾಡಾಕತ್ತಿರಿ ಗೌಡ್ರೆ
ಏನಿಲ್ಲ ನೋಡ್ರಿ ಗೌಡ್ರೆ
ಹಾ ಹ್ಮ ಆಗೆದ್ ನಿಮ್ದು
ನಮ್ದ್ ಆಗ್ಯದ ನೋಡ್ರಿ
ಹ
ಹಾಗಂದ್ರ
ಹ್ಮ್ ಮುಂದೆ ಕಾರ್ಯಗಳು
ಏನಿಲ್ ನೋಡ್ರಿ ಕಾರ್ಯಾಗಳ ನಿಮ್ದು ಹೇಳ್ಬಕ್
ನಮ್ದು ಕಾರ್ಯಗಳು ಮುಗ್ಸುಕೊಂಟಿ
ನೋಡ್ರಿ ಯಾಾರತ್ಪ್ರಾಯದ ಹೋಗಬೇಕು ಕಾರ್ಯ ಮಾಡಕ್
ಹ್ಮ
ಹ್ಮ್
ಏನ್ ಮಾಡ್ರಿ ನೀವ್ ಕಾರ್ಯಗಳು
ಕಾರ್ರಮ ಎಲ್ಲ ಯಾವ ನೋಡ್ರಿ
ಹ್ಮ್
ಹ್ಮ್
ನಾಳೆಗೆ ಇದ್ ಮಾಡ್ಬೇಡ್ರಿ ಬಾಳ ಕಾರ್ಯದಲ್ಲಿ ಹ್ಮ್ ಆದಿಲ್ಲ ಅಂದ್ರೆ ಮುಂದಿಿಲ್ಲ ಜೀವನ
ಆದ್ರೆ ನೀವ ಆಗಿಲ್ಲ ಅಂದ್ರೆ ಹೆಂಗ ಮಾಡತಾರೆ
ಹ್ಮ್ ಹಂಗೆ ನಡಿಬೆಕ್ ನಡಿಸ್ದಂಗ ನಡ್ಸ ಎಲ್ಲಾರ ಹೆಂಗ್ ನಡ್ಸಿತರ ಹಂಗ ನಡ್ಸಬೇಕು
ಹ ಬಹಳ ಕಷ್ಟ ಆದ್ರಂಗ ಅಂತರಂಗ
ಹ ಕಷ್ಟ ಕಷ್ಟದ ಸುಖಾರ್ದ
ಹ್ಮ ಯ ರಪಯಾನ
ಹಾ
ಪಯನ್ ಆಕಾಡ್ರಿ ಸರ್
ಪಕ್ಕಡೆ ದುಬೈ ಕ ಚು
ಯತ್ ರದುಯ್ತು
ಹ್ಮ್ ಚಕ್ಷ್ಮ ಮಸ ಅಂತ ತರ
ಅದು ದುಬ ಎಲ್ರಿ ಇರಾಕ್ರೀ ಅದ ಅದು ದುಬ ಎಲ್ರಿ ಅ
ಹೌದ ಅಂದ್ರೆ ನೀವ್ ಏನ್ ಪೂರಾ ಜೂಮ್ ಹಾಕ್ ಮಾಡಿಬಿಟ್ರ ಏನ್ ಒಬ್ಬೊಬ್ರಿಗೆ ಅಕಿ ನೋಡ್ರಿ ಹಂಗ್ ಮಾಡ್ಸಬ ಬಿಟ್ಟಾಳಲ್ಲ
ಏನ್ರಿ ಡಾಲರ್ ಗಟ್ಲಿ ಮತ್ತೆ ಅವಡ ಇ ಆಂದಧ್ರ ಪರ ಜಯತ್ರ್ಬ
ಸೈಜು ತಕ್ಕಂಗ ಮಾಡ್ಸ್ಯಾರ ಅವ್ರನ್ನ ಸುಮ್ಮ್ ನೆಮ್ಮ ಮಾಡ್ಸ್ಯಾರ
ಹ್ಮ ಫಸ್ಟ್ ಮಾಳ ಅರ ಅದು ಪ್ರಾಕ್ಟಿಸಸ್ ಪ್ರಾಕ್ಟಿಸಸ್ ಅಂದನ
ಮಪ್ಪ ಚನದು
ಹ್ಮ್
ಹ್ಮ್ ಇನ್ನು ಯಾವ್ದ ಯಾವಾಗ ಮಾಡ ಸ್ಥರಂಗತರುಪ
ಹಾ ಉಡುಪಾ ಹೆಂಗಗೆ ಅವಾವ್ರಿ ಏನ್ ಡೇಜರ್ ಅವ್ ನೋಡಿರಲ್ರರಿ ಏನ್ ಡೇಂಜರ್ ಅವ ನೋಡ್ರಂದ್ರ ಹಾ ಬಳ ಸಂಗತ ರ
ಬರ್ತ್ರಾನ ಬರ್ತ್ರಿ ಏ ಇಲ್ಲ ನೀವನ್ ಬರ್ಬೇಕಂ ನಿಮ್ಗೆ ಕೊಡ್ತವಿ ಪಫಸ್ಟ್ ಇಸ್ಕ ಕುತ್ರಿ
ಎಲ್ರರಿ ಒಳ ಉಡುಪ ನಿಂಗೇರೀ ಅವ್ರ ಪೋರ್ಂದ ಹೊ ಉಡುಪ ಅಂತ ನಿಂಗೇರಿ ಇ ಕೊಡವ ಜನ ಏನ್ ಕತಾರ್ನಾಕ ಅಲ್ಲ
ಹ್ಮ್ ಹ ಪೂರ
ಹ್ಮ್
ಪರ ಅಂದ
ಹ್ಮ್ ಎಲ್ಲಿ ಎಳ್ಸಬೇಡ
ಹಾ
ಹೌದ
ಹಾ ಮತ್ತ
ಏನ್ ಕತನ ಕೊ ಹಂದ್ರ ಏ ಬರ ಗು ಅಬ
ನಂಗಾರ ನಾಗಲ್ಲ ಇದ್ರ ಬಟ್ಟಿ ನೋಡ್ರೆ ಪೂರಾ
ಹ ಅಲ್ಲ ಹೊರ ಬಸ್ ಸಗ ಅವರಾವ ಸಗ ತದು
ಏನುಟ್ಟೆಂಗ ಮುರಂಗ ಹಾ
ಪಾರ್ಲಿಮೆಂಟ್ಸ್ ಏನ್ ಅದ್ರ ಅದನ್ ಅದ
ಹ್ಮ್ ಅಲ್ಲಿಯ ಮಾಡ್ಸ್ಯಾರಂದ್ರ ಮತ್ತ್ ಕಳ ಕೆಟ್ತಿದ್ರು
ಹೌದೌದು ನ ನಾರ್ಮಲ್ ಸರ್ ಆಗಲ್ರಿ ಹ್ಮ್
ಬಾಯಾಗ ಇಡ್ರಿ ಸ್ವಲ್ಪ ಕಬುರಿ
ಹೂಂ ಏನಿಲ್ಲ ನೋಡ್ರಿ
ಹೇಳ್ರಿ
ಹೂನ್ರಿ
ಹ್ಮ್ ಅದಕ್ಕ ಹೋಗಬಕಮ್ ಮಾಡಿವ್ರೀ ಮತ್ ಹೆಂಗ ಬುಕಿಂಗ್
ಅಂದೇ ನೀನ್ ಏನ್ ಮಾಡ್ಲಿಲ್ಲಲ್ರೀ ಮುಂದ ಮುಂದ್ನೋಡ
ಅದು ಇದಾಗಿತ್ರೀ ನಿಮ್ದು ಅದಕ್ಕ ಬಿಟ್ಟೀವ್ ನಾವು
ಏನ್ ಮಾಡ್ತಿರಿ ನಮ್ದೊಂದು ಇದ್ರ
ಹೌದ್ರೀ
ಹಾ
ಹಂಗೇರ
ಹ್ಮ
ವರ್ಕ್ ಸರ
ಹ್ಮ್ ಇರಾಕ್ ಹೋಗ್ ಹಂಗೆ ಏರ್ ಟ್ರಾನ್ಸ್ಫರ್ ಮಾಡ್ಕೊಂಡ್ ಹೋಗ್ಬಿಡ
ಯುದ್ಧ ಗಿದ್ದ ಬಂದ್ಮಾ
ಹ್ಮ್
ನಮ್ ಕ್ಲಾಸ್ಮೆಟ್ ಅವ
ಏನ್ ರೀ
ಹ್ಮ್
ಮತ್ತಾವ ಆಯ್ತು ಬಿಲ್ಗೇಡ್ಸ್ ಆಯ್ತು ಗಿರ್ತ್ ಮಾರ್ಕ್ಸ್ ಅವ್ನು
ಜಾಣಪ್ಪಣ ನಮ್ಮಣ್ಣವ ಗುರು ಗುರು ಅವ ನಮ್ ಜಾನ್ ಬಾಯ್
ಹ್ಮ್
ಹ್ಮ್
ನಮಸ್ಕಾರ್ ಮಾಡ್ಬಿಡ್ರಿ
ಸ್ವಲ್ಪ ದಬ ಗಟ್ಟಿ ಮಾತಾಡ್ಬೇಕ್ರಿ ಸ್ವಲ್ಪ ಕೊಯ್ ಕೊಯ್ ಕೊಯ್ ಅಂದ್ರ ಆಗಲ್ರೀ ಕೆಲ್ಸ
ಹೌದ್ರ್ಯಾ
ಹ್ಮ್ ಯಾಕಂತ ಹೇಳಿಲ್ಲ ಆಮೇಲ್ ಇನ್ಫೆಕ್ಷನ್ಗೆ ಆಕ್ತಿರೀ
ಹೌದ್ರ್ಯಾ
ಹ್ಮ್ ಅಲ್ಲಿ ನಿಮ್ಗೆ ಹಾಕ್ತಾರ್ ನೋಡ್ರಿ ಆಮೇಲೆ ವಾಯ್ಸ್ ಇದ ಮಾಡ್ರ ನೋಡ್ರಿ ಬ್ರೇಕತ್ತದ ಯಾರು ಕರೆಷ್ಟ ಚಂದ
ಹಾ ಹಾ ಹೇಳಿದ್ರೀ ಸರ ಬಿಲ್ ಗೇಟ್ಸ್ ಅವ್ರು ನಿಮ್ ಚಡ್ಡಿ ದೋಸ್ತ ಆಗ್ಬುಟ್ಟದಲ್ಲ
ಎಲ್ಲಂದ ಸ್ಲ್ ಕೂಡ್ರಿ ಎಲ್ಲಂದ ಕುಂತ ಸಾರ್ಟ ಆ ಇ ಮಾಡ್ರಿ
ಅನ್ರಿ ವಾಕ್ ನಡ್ಕಪ್ಪ ಉಂಟೇನ್ರಿ ಸ್ವಲ್ಪ ಔಟ್ ಸೈಡ್
ವಾಕ್ ಮಾಡಿದ್ರ ಕೆಲ್ಸ ಅಲ್ ವಾಕ್ ಮಾಡ್ರ ಬ್ರೇಕ ಆತರಿ
ಹೌದ್ರೀ
ಹಾ ಬ್ರೇಕ್ ಆಗ್ಬಾರ್ದಂದ ಮತ್
ಹಾ ರಯ್ ದಬ್ರ ಕಗಲ್ ನೋಡ್ರಿ ಈಗ ಗಾಡಿ ಬ್ರೇಕ್ ಆಗಲ್ರಿೀ ಈಗ ಏ ಹೇಳಿದ್ರೆ ಸರ್
ಎಲ್ಲಿ ಮುಗ್ಳೋಗಿರಾ ಮಕಸಗಿರಾ
ಅಂದ್ರೆ ಜಗನಾಥ್ ಸುಂಗಿದಾಗವ್ರೇನು
ಈ ರಾಕೆಟ್ದ ಹೋಗಿ್ರಂತಲ್ಲ ರಾಕೆಟ್ ಪರೀಕ್ಷೆ ಮಾಡ್ತಿರಂತೆ ಲೀಸಿ ಕೊಟ್ರಿ ಅಂತಲ್ಲ ಅಮೇರಿಕಕ್ಕೆ ಹ್ಮ್
ಹ್ಮ್
ಲಜ ನಮೂನ್ ಕೊಡಂಗರ ಲಜಿ ಕೊಡ್ತಾರ ನಮಗನು
ಆದ್ರೆ ಈಗ ವತುರ ಜಗಾನಥ ಶಿಂದೆಗ ವತುರ
ಇಲ್ಲಾ ನಮನ್ ನಾವನ್ ಬರಕ ಮಾಡಿದ್ವಿ ಇಲ್ಲಿ ಈಜಿ ಕೊಡ್ತಾರಂದ್ ಮಾಡ್ವಿ
ಹ್ಮ್ ಬರ್ರರಿ ಬರ್ರಿ ಮಮ್ಮೆಲಿ ಇಟ್ಟಿ ಕೊಡ ಬರ್ರ
ನೀಗ್ರ ನಿ ನೀ ತಂಬಾಸವರ ಅ ಕಾಮ ಅತಾಯ ಹಲೋ
ಹ್ಮ್ ಹ್ಮ್ ಅಷ್ಟ ಹಾಗಲ್ೂ ಕಡಿಮೆ ಆದ ಇಡಿತ ನಮ್ಗ
ಹ್ಮ್ ಅಲ್ ಆಲ್ರಿೀ ಚಂಗ್ರೀ ಎಲ್ಲಾ ಇದಾಗದ ಸುಶೇಶ್ ಸುಶೇಶ್ ಬಾ ಗಂಭೀರ ಅದಲ್ರರಿ
ಇದ್ರ ನೋಡ್ಬೇಕ್ರೀ ಅಷ್ಟ ನಿಮ್ಮಂಗಿಲ್ಲಲ್ರಿ
ಏನ್ರೀ ಜನ್ರೇಷನ್ ತಕ್ಕ ಅದಲ್ರಿ
ಹ್ಮ್ ಅದು ಅದು ಆಗರ
ನಳ ಬರ
ಹ್ಮ ಪ ಸಿಿದಾ
ನೀನ್ ಹೇಳದರಿ ಸರ ಹ
ನೀವು್ ಅದಕ್ಕೆತರ ಮಾಡಿದಿ ನ್ ಹೇಳ
ಬಿಡ್ರಿ ಮತ್ತೆ ಒಳ ಹುಡುಗ್ ದರ್ಸಕತ್ರಿೀ ನೀನು ಮಾಡ್ಸ ಅಂತ ಹಾ ಹ
ಹೋಡಿ ಹಡ ಅದೇ ಅದೇ ಯಾಕೆಬ್್ರ ಹಿ
ಅದ ಯಾಕಂದ ಮರಿ್ರಿ ನೀವಲ್ಲ ಹ್ಮ್
ಬರ ಮತ್ಲೆ
ಎಾರೀ ಅರೆೇ ಅರೆೇ ಅರೆೇ ಆಗಿರಿ ಈಗ ನೀ ಹೆಂಗೆ ಎಷ್ಟು ಇತ ಆಗರು ಸೆಗಯ್ತ್ರಿ ನೀವಾರ ಮಷ್ಟ
ಹ್ಮ ಮತ್ತ ಹೊ ಉಡಪು ತರ್ಲಾಕಂಟಾರೀ
ಹ್ಮ್
ಹ್ಮ್ ದರ ನಡನೆ ಹಾ ಬಾಳ ಇದಾವ್ರೀ ನಮಲ್ಲಿ ಲ ಬಾಳ ಇದಾವ್ರೀ
ರಾಕೆಟ್ ರಾಕಟ್
ಹ್ಮ್ ರಾಕಟದ ಹರ ಆಗ ಏನ ತುಂಬಿದಾಗ ಹರ್ಯಾಡ್ರಿ ಯ ಮಾತ
ರಾಕೆಟ್ ಕೊಟ್ಟ ಚಲ ತರ ಹ ಹದು
ಹೌದ್ರೀ
ಏನ್ ರಿ ಶಿವಾಲಕ್ಕಯ್ತಲ್ರಿ
ಹ್ಮ
ಹಲೋ ಹಲೋ ಸರ್ ಹಲೋ